ಹಲೋ ಹಲೋ
ನಸೆ
ಹಲೋ
ಹ ಎದಮ
ಹಾ ಹ ಎದಮ
ಹಕತೆ ಕಾಯದಮ ಮೇರಮ ಕದಿಕ್ಕ ತ ಮೇರಮ ಕದ..
ತೆರೆಮ ಕ ತೇರೆಮ ಕ ನೀ ದಿಖಾತ ಮೇರೆ ಕ ನೀ ದಿಖಾ ನೀ ಯ.. ಮ ಹಾ ಮೇರೆ ಕ ವಷ ದಿಖಾನ ಹಾ..
ಹಾ ಹಾ ಹಾ..
ಫನ್ ಕುಾ ಕಕ್ಕ ಭುಕ ನತ್ತ ಗಪ್ ಕಾವ
ದಮರ್ ಚಲ..
ತ ಕುತ್ತ ಮಾರ ರ ಕುತ್ತಗೆ ಮಾರ ಕ ಹ ಹ ರಾಣಗ..
ರಾಣಗಕ ಇಧರ ಚಲಮ್ಮತ..
ಎಲ್ಲಿ ಉಂಟ್ರರಿ..
ಎಲ್ಲಿ ತ ತಳಖೆ ಎಲ್ಲ.. ಮನ ಹತಿಗ ಮಾತ ಭ.. ನಾ ಇಷ್ಟನ್ ಕೂಡರು ಕೂಡ ಇಪ್ಪತ್ತೈದ ದಮ್ಮ್ ಮಾತಾಡಬೇಕಾದ್ರೆ.. ಇಲ್ಲ್ಐ ಹ್ ಮಿಟಮ್ ಇಪ್ಪತ್ತೈದು ಮಿಟ.. ಹ ನಾಕ ಹತ್ತು ನಿಮಿಷ ಹ್ಮ್ ನಿಮ.. ಹ್ಮ.
ಹ ಕಂಡ ಕಂಡ ಏಟಾ ಅಂಜಲ.. ತಿನ್ನಡೆ..
ನಾ ತಾಸ ಮಾತಾಡುದಿಲ್ಲ ನಮ ಮಾತಾಡ್ಬೇಕು ನಾ ತಾಸಾ.. ಹ ಈ ಈ್ ಹಲ ಮಾಡಿ ಮತ್ತ ಚಜ ಹತ್ತಲ ಮಾಡ ಮಾಡಲ್ಲ.. ಇದ.
ಒಂದ್ ವಾರನ ಎಟ ಮಾಡ್ಬೋದು ಮತ್ತೊಂದ್ ಬರಿ ಆತಿಿಲ್ಲ ಈಗೊಂದೇದತ್ತ ಆ ಬಾರೆ.
ಬ ಬೇರೆ ನನ್ ಬಲ್ಲಿ ಇಲ್ಲಪ್ಪಾ.
ಹ ರ್ತ.
ಹ್ಮ್. ಬಡು
ಹ್ಮ್
ಹಲೋ.
ಹಾ ಅ.
ಹ್ಮ.
ಇಲ್ಲಿ ಇದನ್ ತಳದರ್ಲಿ.. ಮದರ ಬರ್ತಿನ.. ಬ ರೋಗ ಬಧ. ಹಡ್ಂಟ ಮಾಡಿದ್ದು ಮತ್ತೆ.. ಯಾರ ಬಂದ ಇಡ್ತದೆ.. ಹ ಅವ್ ದೋಸ್ತ ಬಂದ ನಿಮ್ ದೋಸ್ತಕ್ ಬಂದವಲ್ ರೊಕ್ಕ..
ಹಂಡ.
ಕೆಟ್ಟು.
ಒಂದ ಏನ್ ಮಾಡ್ಬೇಕು ಕೂತ್ರ ಸಾರ್ಶ ರೂಪಾಯಿ ಬಂದ ಒ್ಲ..
ಆಸೆ.
ಹಾ ಸಾಚೀ ಗಣು..
ಹಾ ಹಾ.. ನಿ ಖಂಡವ.. ಕ ಹತ್ ಶ.. ಬಾ ಬಾ ಬಾ ಬಾ ಬ ಎಲ್ಲರ್ತ ನೋಡು ಬಾ ೋಡ ೋಡ ನೀ ದಾಡ್ ಬಾಯ್ ನೇರ್ತನ
ಏನ್ ಏನಲತನೆ
ಬರ್ ಬರೋ
ಆ
ಹ
ಹಲೋ
ಹಲೋ
ಖಂಡ ಏನೆಲ್ಲತಾನ
ಅಲ್ಲ ಅಮ್ಮನಿರೊ
ಮನೆಗ್ ಹೋದೇನೋ
ಹಾ
ನೀರೇ ಉಂಟಿದ ಈಗ
ಹ ತ
ಕೆಳಗಲ್ಲಿ ಮನಕ
ಹ ತಳ ಹಗಲ್ಲ ಅಲ್ಲಿ ದಹ ಕೊಂಡಲ್ಲ
ಹಾ ಅಲ್ಲಿ
ತತ ಕಾಮ ಮನೆ ಆಲಿದು
ಹ್ಮ್
ಎಲ್ಲಿದೆಯೋ
ಸರ ಕಾಲೇಜ್ ಹೋಗೇನನು ಇತ್ತ
ಹಾ ಎಲ್ಲ
ಹೋಗಿಲ್ಲಾ
ಹ್ಮ್ ಹ್ಮ್
ಅವನು ನೀ ಜೊತೆ ಇದ್ದಿರ್ಬೇಕು ಈಗ
ಊಟ ಮಾಡ ಬರ್ತಾನತ್
ಹ್ಮ್ ಹ್ಮ್
ಹ್ಮ್
ಹ್ಮ್ ಮತ್ತ ಏನ್ಡ್ತಾವ
ನಂತಪ್ಪಾ ನಿಮ್ ಕೆಲಸ ಸ್ವಲ್ಪ ಆಗೋದಿಲ್ಲ
ಕೆಲ್ಸ ಕೊಡು ಮುದು್ ಮಾಡುದು್ ಹಾಳ ನಡ ಬಾರೆ
ಆಾ
ಕೆಲಸ ನಡಲ ಗ ಬರಬ
ಪರ್ವತ ಕೆಲಸ ನಡ್ಲತ ಇಲ್ಲ
ಇದು ನಡದಾಗೇದ
ಹ್ಮ್ ಹ್ಮ್
ದಂದ ಸ್ವಲ್ಪ ಕ ಕಡಿಮೆ ನಲತ ಬಾ
ಮತ್ತ ಪುನಕ ಹೊ ರೀ
ಹೋಗ ನಿನ್ ಒಂದ ಹುಡುಗಿ ಸಿಕ್ಕ ಆಟಿನ ಜೊತೆ ಮಾತಾಡ್ಕೊಳ್ಬೇಕತೆ ಡಯಟ್ ರೊಕ್ಕ ಬೆಳತ್ತ ಆ
ಕಾ ಪುಣೆೆ ಮೆ
ಇನ್ ಫೋನ್ಕಗ ಇನ್ಸ್ಟಾಗ್ರಾಮ್ ಆದದು
ರಕ್ಬಣಸಲ ಎದಕೆ
ಪಧರಶ ರೂಪ ಕೂಡತ
ಹಡ್ಲಿಕ್ಕೆ
ಅದಕ್ಕೆಲ ಮಾತಾಡ್ಲಕ್ತರ್ ನಾ ಬಳಿ ಸ್ವಲ್ಪ ಹೆಲ್ಪ್ ಮಾಡುದು ನಿನ್ಗ ಒಂದ್ ವಾರಗಾನ ಕೊಡ್ತೀನಂತ
ಹ್ಮ್
ನನ್ಗೆ ನ ಸ್ವಲ್ಪ ಎಮರ್ಜೆನ್ಸಿ ಬೇಕಾಗಿವತ್ತ ಹ ಕೇಳಕ್ೇಳ್ತಿ ನನ್ಗೆ ಮ ಮೊನ್ನೆ ಮೊದಲೇ ನಾವ್ಮ ಮನೆ ಒಂದ್ ಸಾವಿರ ರೂಪಾಯಿ ಹೋಗ್ಯವಲ್ಲಿ ಕಟ್ಟಆಮಾಗ್ಯವ ರೋಕ್ಕ
ಇಲ್ಲ ಮತ್ತ್ ಕೊಟ್ಟಿ
ಕೊಟ್ಟಿಲ್ಲ ಮತ್ ನರ್ಮಲಿ ಏನ್ ಇದ್ದಿತ್ತಾ ಮನನ ಒಂದ ಸಾವಿರ ರೂಪಾಯಿ ಕಟ್ಟ ಇವ ನನು
ಹ್ಮ್ ಹ್ಮ್
ಅದು ಆ್ಯಪ್ನಾಗ ಅದು ಮಾಡ್ತಿತಿಲ್ ನಂಡದು ಆಪ್ ಅದು
ಹಾ ಹಾ ಅದ್ರಾಗ
ಅದರಾಗ ನಂದ ರೊಕ್ಕ ಹೋದು
ನಾನು ಬರ್ಬೇಗಲ ಅಂದ್ರ ಅದು
ಆ ಬರೋಬರ್ ಅಂದ್ರೆ ಹಂಗ ಅದು ಟಿ ಪಿ ಬಂದಿಲ್ಲ ರೊಕ್ಕ ಹೋದಕ್ ಹ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ ಹಜಾರ್ ರೂಪಾಯಿ ಹೊಯ್ತು ಮಾಲ್ ಹಜಾರ್ ರೂಪಾಯಿ ಹೋಯ್ತು
ಮೂವತ್ ಹಜಾರ್ ಹಸರ್ತ ಮಾಡಿ
ಹಾ ಹತ್ ಸರಿ ಆಗ್ಯವಲ್ಲ ಯಾವಾಗ ಆಗ್ಯಾವ
ಹಾ್ ನಾಗ ಆ ಶಂಬರ್ ರೂಪಾಯಿ
ಹ್ಮ್
ಶಂಭರ ರೂಪಾಯಿ ಆಗುತ್ತ
ನೀನು
ಹ್ಮ್
ನೆನಪಗಲ್ಲ ಹೇಗ್ ಮಾಡೋದು.
ಹ್ಮ ಇನ್ನೇಳ ಮಾಡ್ತ ನಾಳೆ ನಾಡದು ಐರಡು ದಿವಸ ಬಿಡ್ತು.
ಶಂಭರ್ ರೂಪ ಆ ಹ ಐದು ರೂಪಿ ಈಗ ತಾನೆ
ಮತ್ ಆಟೆ ಒಂದ್ ದೋಸೆ ಹಾಕುದು ಒಂದ್ ಸಾಂಬಾರ್ ಹಾಕುದು.
ಓ ಹದಿನೈದು ರೂಪಾಯಿದ ಐತಿ
ಹ್ಮ್
ಹೂ ಹು ಲೈಟ್ ಆಗಿ
ಕಾಲೇಜ್ ಸುಟಿಯದ
ನಮಗ
ಹಾ
ಕಾಲೇಜ್ ಸೂಟಿ ಆದ್ರಿ ಇವತ್
ಹಾ
ನಂ ಆ ಟೈಮಗ್ ಹೇಳತಿದ್ದ ಪಶೀಶ್ ಕೊಲೆ ಮಾಡೋನ ಬಿಡಿ ಪಶೀಶ್ ಭಾಯಿ ಏ ಹೇಳ ಕಗತಿದ್ದಲ್ಲ ಅವಾಗ
ಯಾವಾಗ
ಅದ ಯಾಪ್ ದಿದ
ಹಳೆವ
ಹಾ
ಹಾ ರ ರಗ ಜತ್ಲು
ಪ ಮ ಪಸ ರೂಪೆ ಮಾಡಿ ತಿಳಕೋ ಉಡಿಯ
ಹಾ
ಒಂದ್ ದಿನದಾಗ ನೀನ್ ಶಂಬರ್ ರೂಪಾಯಿ ಶಂಬರ್ ರೂಪಾಯಿ ತಗ್ದ ಕೊಡ್ತೀವಿ
ಪಚ್ಶ ರೂಪಾಯಿದಾಗ
ಹ್ಮ್
ಈಗ ತಗಲಿ ಬರ್ತದ
ಈಗನು ತೆಗಿಬೇಕ್ ಬರತ್ ಈಗ ಸ್ವಲ್ಪ್ ತಗೀ ಸ್ವಲ್ಪ್ ಕಠಿಣ ಬಾ
ಯಾಕ್
ಯಾಕಂದ್ರೆ ಒ ಸ್ವಲ್ಪ ಓ ಟಿ ಪಿ ಬರ್ದಾಗ್ಯವ ಸ್ವಲ್ಪ ರಿನೀವ್ ಸ್ಕ್ಯಾಮ್ ಆಗತವ ಹ
ಹ್ಮ್ ಹ್ಮ್
ಈಗ ನಾ ಅದು ಅದು ಮಾಡುದು ನಾನು ಬಿಟ್ಟಿದ್ದೀವಿ.
ಬಿಟ್ಟವಿ
ಬಿಟ್ಟಿದ್ದ ಅದು ಸ್ವಲ್ಪ ಓ ಟಿ ಪಿ ಬರದಾಗ ಅವ ಪ್ರಾಬ್ಲಮ್ ಆಗ್ಲತ್ ರಂಡ ಅದು ಸ್ವಲ್ಪ
ಹ್ಮ್ ಹ್ಮ್ ಹ್ಮ್
ಹಾ ರಂಡಿ ಮನ್ನಿಫೋನ್ ಹೆಚ್ಚಿನ್ಕ ಫೋನ್ಫೋನ ಎತ್ತಲ್ಲ ಮೆಸೇಜ್ ಆ ರೊಕ್ಕ ಹೋಗೇ ನೋಡು ನಾನು ಬರ್ಲಿಂದು ಹದಿನೈದು ರೂಪಾಯಿ
ಹ್ಮ್
ಹಾ ತೋಣ ಕೂತ್ ಬಿಟ್ಟಾನ ಸಮ್ ಮಗ ಅವ
ದೊಡ್ಡಣ್ಣ.
ಹ್ಮ ತೋನ ರವ ತೊನ ಫೋನ್ ಹಚ್ಚಿ ಕೇಳತೀನಿ ಫೋನ್ ಫೋನ ಹಚ್ಚುತ್ತೀನಿ ಕರೆ ಎತ್ತತಲ್ಲ ಕ
ಅದು ಯಾಪ್ ಇದು ರ ಇಪ್ಪತ್ತೈದ ದ ಮಾತಾಡದು ಹತ್ತತ್ತು ನಿಮಿಷ ರಕ್ಬರ್ ಬಾರ್ ಹೌದು ಹೌದು ಎ ಮಮ್ಮಿಗೆ ಪ್ಯಾನು ಮಾತಾಡುದು ಇಪ್ಪತ್ತೈದ ಹೆಚ್ಚಾ
ಯಾರ್ಯಾರು
ಮಲ್ಲಯ ಮಲ್ಲಯಾ
ಮಳ
ಹ್ಮ್
ಕಾಗ ನೀ
ಅವಳಾಗತೆ ನಿಸಿಬಯಟ್ಟೆ ಕನ್ನಡ ಮಾತ ಗ ನೀ ನ ಕತ ಜಗತ
ಜ ಜಾ ಕೆ ಕನ್ನಡಮ್ನೀ ಈ ಬತ ನೀ ಆ ಪ್ರಚ ತರ ಆವಾಜ ಮಾಾಲೂಮ ಪಡ್ಡತ ಮೇರ ಆವಾಜ ಭ ಕ ಕಾ ಬತ ಸಬ್ ಸ ಸ
ಉಪ್ಪರಯಾತಿಗೆ
ಹಾ
ಹ್ಮ್ ಹ್ಮ್ ಹ್ಮ್
ಉರ ಜಾದ ಕ ಬತೇ
ಅವ ಯಾರ್ ಅವ್ರಗ ಮಾತಾ ಹ
ಏನ್ ಏನ್ ಹೇಳ್ತ ನಾವ
ಉ್ರಗಡೆ ಕುೂಡತ್ತ ನಬರಾ
ಹಾ
ಹೊಡ್ಯಾರ್ ಕೊಟ್ರೆ ರಾಗ ಬರ್ತಾವತ್ತ
ಹಾ ಖರಿ ಅಂದ್ರೆ ಯಾಕ್ದುಹಂಗಗೆ ಅದ ಗುಡ ಹಾ ಅಲಗ್ ಬಂದ ಮತ್ತತ್ ಫೋನ್ ಕಟ್ ಮಾಡ ಏ ನೀ ಕಟ್ ಮಾಡುದಿಲ್ಲ ಒಟ್ಟೆ
ಹಾ
ನಾನೇ ಕಟ್ ಮಾಡ್ಬೇಕ ಅದಕ್ಕ ಏ ನಾ ಕಟ್ ಮಾಡಿದ
ನೀವ್ ಮಾಡ್ರಿ
ಹಾ ನಾ ಕಟ್ ಮಾಡ್ತೀನಿ ನೀವು್ ಹೊಟ್ಟೆ ಕಟ್ ಮಾಡಕ್ ಹೋಗ್ಬೇಡ ಇಲ್ಲ ನಾನ್ ಕಟ್ ಮಾಡ್ತೀನಿ ಅದಕ್ಕೂ ಕಟ್ ಮಾಡಿ ರಿಟರ್ನ್ ಕಾಲ್ ಮಾಡ್ತೀನಿ ನಿಂಗ
ಆಯ್ತಂದ್ರರಿ
ಹಾ ಆಪನಾಗೆ ಇರು
ಹಾ ಹಾ
ಅ ಡಾಟಾ ಚಾಲೂ ಇಡು ಮತ್ತ ಹೆ
ಹ್ಮ್
ಹಾ
ಕಟ್ ಮಾಡು ಆಯ್ತ್ ಆ ಆಡ್ದ ಇಪ್ಪಿನ ಇಪ್ಪತ್ ಮೂಡದು ನಮ್ಮ ಇಪ್ಪತ್ತ್ ಮೂರ್ ಸಲ ರ್ಚ ಮಾತಾಡುದು ಮಾದ ರೂಪಾಯಿ ಬತಂದ್ರಾಯತ ಒಂದು ಶಂಬರ್ ರೂಪಾಯಿ ಕಂಡ ಕಟ್ಟಲ ಹ ಮಾಡ್ದ ಮಾಡಾರತ್ತನಾ ಹಲೋ